ಹಲೋ
ಹೇಗಿದ್ದೀರಾ
ಹಾ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ
ಹಾಂ ಚೆನ್ನಾಗಿದ್ದೀವಿ
ಏನ್ ಮಾಡ್ತಿದ್ದೀರಾ ಊಟ ಆಯ್ತಾ
ಅಂ ಆಯ್ತು ನಿಮ್ದು
ಹಾ ಹಾ ಆಯ್ತು ಏನ್ ತಿಂದ್ರಿ ಹಲೋ
ಏನ್ ಮಾಡ್ತಿದ್ರಿ
ಏನಿಲ್ಲ ಸುಮ್ನೆ ಕುೂತ್ಕೊಂಡಿದೀವಿ ನೀವೇನ್ ಮಾಡ
ಹ ನಾವು ಮ ಮಲ್ಕೊಂಡ್ ಇದೀವಿ ಸುಮ್ನೆ
ಹೌದಾ ಏನು ಊಟ ತಿಂದ್ರಾ ಏನ್ ತಿಂದ್ರಿ
ಹ ಆಯ್ತು ಅನ್ನ ಸಾಂಬಾರ್ ತಿಂದೆ ನೀವು
ನಾನು ಇವಾಗ ತಾನೆ ಚಪಾತಿ ತಿಂದ್ಕೊಂಡು ಬಂದೆ
ಹ ಹಾ ಇನ್ನೇನು ಸಮಾಚಾರ ಹೇಗಿದೆ ಜೀವನ
ಜೀವನ ಎಲ್ಲಾ ಒಂದ ಮತ್ತೆಗೆ ನಡೀತಿದೆ ನೀವು ಪ್ರವಾಸ ಎಲ್ಲ ಹೋಗ್ ತ್ತೀರಾ
ಹಾ ಹೌದೌದು ಪ್ರವಾಸ ಎಲ್ಲಾ ಮಾಡ್ತೇರಿ ನಾವುನು ನೀವು ಪ್ರವಾಸ ಮಾಡುದು ಇಷ್ಟ ಇರಲ್ಲ ಹೇಳಿ ಎಲ್ಲಾರಿಗು ಪ್ರವಾಸ ಅದು ಇಷ್ಟ ಇರುತ್ತೆ ದೇಶ ಸುತ್ತದ ಇಷ್ಟ ಇರುತ್ತೆ ಅವಾ ಪರಿಸರ ನೋಡದು ಇಷ್ಟ ಇರುತ್ತೆ ಆದ್ರೆ ಕೆಲವ ಸಮಯ ಇರಲ್ಲ ಅಷ್ಟೇ ಸಮಯ ನೋಡ್ಕೊಂಡು ಪ್ರವಾಸ ಮಾಡ್ಬೇಕು
ಹಾ ಹೌದೌದು ನೀವ್ ಹೇಳೋದು ನಿಜಾನೆ ಕೆಲವರಿಗೆ ಮನದಂಜಿಗನೇ ಮನರಂಜನೆ ಆಗುವಂತ ಪ್ರವಾಸ ನೋಡಕ್ ಇಷ್ಟ ಆಗುತ್ತೆ ಕೆಲವರಿಗೆ ಶಿಕ್ಷಣ ಪ್ರ ಶಿಕ್ಷಕರೆಲ್ಲಾ ಪ್ರವಾಸ ನೋಡ್ಕೊಂಡ್ ಹೋಗ್ತಾರೆ ಕರ್ಕೊಂಡ್ ಹೋಗ್ತಾರಲ್ಲ ಶಿಕ್ಷಕರಲ್ಲಿ ಮತ್ತೆ ಉದ್ಯೋಗ ಅಥವಾ ಕುಟುಂಬ ಜೊತೆ ಪ್ರವಾಸ ಹೋಗ್ತೀವಿ ಚೆನ್ನಾಗಿರುತ್ತೆ ಪ್ರವಾಸ ಮಾಡ್ತಿದ್ರೆ
ಶಿಕ್ಷಕರು ಮಕ್ಕಳು ಪ್ರವಾಸ ಹೋಗ್ತಾರಲ್ಲ ಶಾಲಾ ಕಾಲೇಜ್ಗಳಿಂದ ಆ ತರ ಪ್ರವಾಸಗಳು ಚೆನ್ನಾಗಿರುತ್ತೆ ಅಂದ್ರೆ ಅದು ನಾವು ಯಾವಾಗೂ ಹೋಗಕ ಆಗಲ್ವಲ್ ಅದಕ್ಕೆ ಆದ ಒಂದೇ ಒಂದು ಒಂದು ಕ್ಷಣ ಇರುತ್ತೆ ಅಲ್ವಾ ಅಂದ್ರೆ ಒಂದೇ ಒಂದು ನಮ್ಮ ಜೀವನದಲ್ಲಿ ಒಂದ್ ಒಂದ್ ಭಾಗ ಅಂತಾರಲ್ವಾ ಅದನ್ನ ಎಲ್ಲಾನು ಒಂದ್ ಭಾಗ ಇವಾಗ ನಾವು ಕೆಲ್ಸಕ್ ಹೋದ್ಮೇಲೆ ಶಿಕ್ಷಕರ ಜೊತೆ ಆ ಆಮೇಲೆ ನಮ್ಮ್ ಸ್ನೇಹಿತರ ಜೊತೆ ಎಲ್ಲಾರೂ ಒಟ್ಟಿಗೆ ಸೇರಿ ಹೋಗಕ್ ಆಗಲ್ವಲ್ಲಾ
ಹೌದೌದು ನೀರೆಲ್ಲ
ಅದು ಅದು ಒಂದೊಂದು್ ಭಾಗ ತರ ಜೀವನದಲ್ಲಿ ಯಾವ ಯಾವ ಏಕಾಲ ಯಾವ ಯಾವ ಸಮಯದಲ್ಲಿ ಏನೇನ್ ಮಾಡ್ತಾರೋ ಅದು ಚೆನ್ನಾಗಿರ್ಬೇಕು ಅದನ್ನ ನಾವು ಚೆನ್ನಾಗಿ ಆ ಏನು ಉಪಯೋಗಿಸಕೊಂಡ್ಲು ಚೆನ್ನಾಗಿ ಎಲ್ಲಾ ಜಾಗಗಳನ್ನ ನೋಡ್ಕೊಂಡ್ ಬರ್ಬೇಕು
ಹೌದೌದು ಅದ್ರಲ್ಲಿ ಒಂಥರ ಹೊಸ ಅನುಭವ ನಮ್ಗೆ ಸಿಗುತ್ತೆ ಈ ಶಿಕ್ಷಕರ ಜೊತೆ ಮರೊಂದಿಗೆ ಹೋದಾಗ ಅದೊಂಂತರ ಹೊಸ ಅನುಭವ ಕೊಡುತ್ತೆ
ಹ್ಮ್ ಹ್ಮ್
ಹಿಂದಿಂದ ಅದು ಇವಾಗ ಹೆಂಗಂದ್ರೆ ಅ ಇದು ಪ್ರವಾಸ ಹೋಗೋದು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಅದು ಒಂಥರ ಮನಸ್ಸಿಗೆ ಸಂತೋಷ ಕೊಡುತ್ತೆ ಮತ್ತು ಹೊಸ ಸ್ಥಳಗಳನ್ನ ಪರಿಚಯ ಮಾಡ್ಸುತ್ತಲ್ಲ ನಮ್ಗೆ ಹೆಂಗಿದೆ ಅ ಆ ಸ್ಥಳದ ಬಗ್ಗೆ ನಮ್ಗೆಲ್ಲ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಅದ್ರ ವಾತಾವರ್ರಣ ಅ ವಾತಾವರಣ ಎಲ್ಲ ಗೊತ್ತ ಮಾತ್ತಾಕುತ್ತೆ ಆ ಜಾಗದ ವೈಶಿಷ್ಟ್ಯತೆ ವಿಶೇಷಗಳೆಲ್ಲ ನಮ್ಗೆ ತಿಳಿಸ್ತಾರೆ ಚೆನ್ನಾಗಿರುತ್ತೆ ಎಲ್ಲ ಹೋಗೋದಕ್ಕೆ
ಹಾ ಹೌದು ನೀವ್ ಹೇಳ್ತಿರೋದು ನಿಜಾನೇ
ಹೌದುದು ಅದು ಕುಟುಂಬದ ಜೊತೆ ಪ್ರವಾಸ ಹೋದ ್ರೆ ಒಂಥರ ಒಟ್ಟಿಿಗೆ ಅವರ್ತತೆ ಸಮಯ ಕಲ್ದಂಗ ಆಗುತ್ತೆ ಅವ್ರ ಜೊತೆ ಸಮಯ ಕಲಿಯೋದಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಇನ್ನು ಸ್ನೇಹಿತರೊಂದಿಿಗೆ ಆದ್ರರೆ ಮಜಾ ಹೆಚ್ಚು ಮಜಾ ಇರುತ್ತೆ ನಮ್ಗೆ ಅವ್ರ ಜೊತೆ ಹೋಗೋದಕ್ಕೆ
ಹಾ ಹೌದು ಎಷ್ಟು ಖುಷ ಎಷ್ಟ್ ಹೆಚ್ಚು ಖುಷಿ ಕೊಡುತ್ತೆ
ಹೌದೌದು
ನಾವು ಯಾವ ಪ್ರವಾಸ ಅಂದ್ರೆ ಎಲ್ಲಾ ತರ ಅಂದ್ರೆ ನಮ ಕಾಲದ ವಿದ್ಯಾರ್ಥಿಗಳಿಗೆ ಏನು ಅಂದ್ರೆ ಎಲ್ಲಾ ತರಾನೂ ಪ್ರವಾಸ ರಕ್ಷ ಆಗುತ್ತೆ ಶಿಕ್ಷಕರ ಜೊತೆ ಮ ಒಂದ್ ಸ್ನೇಹಿತರು ಆ ಕುಟುಂಬ ಅಕ್ಕ ತಂಗಿಯರ್ ಜೊತೆ ಇಲ್ಲ ಅಂದ್ರೆ ನಾ ನಮ್ಗೆ ಏನ್ ಅನ್ಸುತ್ತ ಏನೆ ಅಂದ್ರೆ ನಾವು ನಮ ದೇಶ ಸತ್ಬೇಕು ನೋಡ್ಬೇಕು ತಿಳ್ಕೊಬೇಕು ಅಂತ ಈಗ ಈಗವಾಗ ನಮ್ಗೆ ಕುತೂಹಲ ಇರುತ್ತೆ ಲ್ವಾ ಹೋಗ್ಬೇಕು ಅಂತಿರ್ತರಿ ಆದ್ರೆ ಮನೆಯಲ್ಲಿ ಬೇಡ ಹೋದ್ರಿ ಅಂತಿರ್ತರಿ
ಹೌದೌದು ಮನೆಲ್ಲ ಹೆಂಗ್ಂತಂದ್ರೆ ಇ್ಯವು ನೀವು ಇಷ್ಟೇ ಜನನ ಅಂದ್ರೆ ಸ್ನೇಹಿತರೊಂದಿಗ ಅಲ್ಲಿ ಏನಾಗುತ್ತೋ ಏನೋ ನಮಗ್ ಭಯ ಆಗುತ್ತೆ ನಾವು ಕಲ್ಸೋದಿಲ್ಲ ಅಂತಾರೆ
ಹ ನಾವು ಹೋಗ್ಬೇಕಂತ ಜಾಗಕ್ಕೆ ಅನ್ಕೊಂಡಿದ್ರೆ ಅವ್ರ ಮನೇಲಿ ನಮ್ಗೆ ಒ ಕೆ ಕೊಡಲ್ಲ ಹಾಗಾಗಿ ಸ್ವಲ್ಪ ಪ್ರವಾಸಗ ಹೋಗಕ್ಕೆ
ಅವಾಗ ನಮ್ಗೂ ಸ್ವಲ್ಪ ಬೇಜಾರಾಗಗುತ್ತಾ ಅಯ್ಯೋ ಮನೆಯಲ್ಲಿ ಕಲ್ಸಲಿಲ್ವ ಇವಾಗ ಸ್ನೇಹಿತರುೊಂಡಿಗೆ ಒಟ್ಟಿಗೆ ಹೋಗೋದಕ್ಕೆ ಎಲ್ಗೂ ಕಲ್ಸಲ್ವಲ್ಲ ಅಂದ್ರೆ ಅವ್ರು ಹೋಗ್ತಿದ್ದ ಇದು ನಾವವು ಹೋಗಿಲ್ಲ ಅಂದ್ರೆ ನಮ್ಗ ಒಂಥರ ಬೇಜಾರಾಗುತ್ತೆ ಇ ನಾ್ ಅವ್ರ ಜೊತೆ ಹೋಗ್ತಿಲ್ವಲ್ಲ
ಪ್ರ ಇಿಂದ ಕ ಇದ ಹಾಕ್ಬಿಡ್ತಲ್ಲ
ಅಂತ ನಮಗೂ ಬೇಜಾರಾಗುತ್ತೆ
ಪ್ರವಾಸ ನಿಂತು ನಿಂತೋಯ್ತಲ್ವಾ ಅಂತ ಅವಾಗ ಬೇಜಾರಾಗುತ್ತೆ
ಹೌದೌದು ಅದರಲ್ಲಿ ನಾವು ಏನಾದೂ ನಮ್ಮ ಮನುಷ್ಯಿಗೆ ಶಾಂತಿ ಬೇಕು ು ಅಂದವಾಗೆಲ್ಲ ನಾವವು ಒಬ್ಬ್ರೇ ಎಲ್ಲಾದ್ರೂ ಹೋಗ್ರೆ ಒಂಥರ ಶಾಂತಿ ಮನಷಿಗೆ ಶಾಂತಿ ಸಿಗುತ್ತೆ
ಹಾ ಹೌದು ನೀವ್ ಹೇಳ್ತಿೀರೋದು ನಿಜ
ಒಥರ
ಪ್ರವಾಸ ಪ್ರವಾಸ ಹೋಗೋದು ನಮ್ಗೆ ಮನ್ಷ್ಯಕ್ ಶಾಂತಿ ನೆಮ್ಮದಿ ಖುಷಿ ಕೊಡುತ್ತೆ ಅಲ್ದ ಅದ್ರ ಬಗ್ಗೆ ತಿಳ ಕೊಂತೀರಿ ಆ ಜಾಗದ ವೈಶಿಷ್ಟ್ಯತೆ ಮಹತ್ವಗಳು ಆ ಜಾಗದಲ್ಲಿ ಏನೇನ್ ಬೆೇಡಿ ತಾರೆ ಏನೇನು ಅ ಅವಾಗ ಏನಾದ್ರರು ಒಂದ್ ಊರ್ಗ್ ಹೋದ್ರೆ ಆ ಊರಿನ ವಿಶಿಷ್ಟತೆ ಸಂಪ್ರದಾಯ ಅವಊರಲ್ಲಿ ಎಂತ ಎಂಂತ ಸಂಪ್ರದಾಯಗಳಿದೆ ಯಾವ್ದಾದ್ರು ಕವಿಗಳು ಊರ್ಗ್ ಹೋದ್ರೆ ಕವಿಗಳ್ದ ಮನೆಗಳು ಅವ್ರ ಏನೇನು ಉಡುಪುಗಳು ತೊಡ್ತಿದ್ರು ಆ ತರ ಎಲ್ಲಾ ನೋಡ್ಬೋದು ನಾವ್ ಪ್ರವಾಸಗಳಗ ಹೋದಾಗ
ಹಯ್ ಆ ದು ನಿಜಾನೆ ಈ ಪ್ರತಿಯೊಂದು ಊರಿಗೂ ಒಂದೊಂದು ಅದರದೇ ಆದ ಸಂಸ್ಕೃತ ಭಾಷೆ ಮತ್ತು ಆಹ್ ಆಹಾರ ಇರುತ್ತೆ
ಅವ್ರದ್ದೇ ಆದ್ರ ಒಂದು ವೈಶಿಷ್ಟ್ಯತೆ ಇರುತ್ತೆ ಅಲ್ವಾ ಅವ್ರದ್ದೇ ಆದ್ರ ಒಂದು ಸಂಪ್ರದಾಯ ದೇವರ ಸಂಪ್ರದಾಯ ಆಹ ಆ ತರ ಇರುತ್ತೆ
ಅದಕ್ಕೆ ನಾವು ಆತರ ಹೋದಾಗೆಲ್ಲ ಹೊಸ ವಿಶೇಷ
ಅನುಭವ ಅನುಭವ ಆಗುತ್ತೆ ನಮ್ಗೆ
ಹೌದೌದು ಮತ್ತು ಹೊಸ ಜನರನ್ನ ಭೇಟಿ ಮಾಡ್ತೀವಿ ಹೊಸ ಪರಿಸ್ ಸ್ಥಿತಿಯನ್ನು ಎದುರಿಸ್ಕೊಂಡ ವಿ ಅಂದರೆ ಒಂದೊಂದಕಿಂತ ನಾವು ಈ ಪ್ರವಾಸ ಹೋದವಾಗ ನಮ್ಗೆ ಎದುರಾಗ ಬರ್ದಿರರೋ ಒಂಥರ ಪರಿಸ್ಥಿತಿಗಳು ಎದುರಾಗುತ್ತೆ ಅದನ್ನೆಲ್ಲಾ ನಾವು ಜಯಿಸ್ಕೊಂಡು ಮತ್ತುತ್ತೆ ನಾವು ಮನೆಗೆ ಆರಾಮಾಗಿ ವಾಪಸ್ ಬರ್ತೀವಿ
ನಮ್ಗೆ ಏನ್ ಮಾಡ್ಬೇಕು ಅಂತ ಅ ಏನು ಅನ್ಸ ಅಲ್ವಾ ಅವಾಗ ಓ ನಾವು ಈ ತರ ಎದರು ಬಹದು ಅಂತ ನಮ್ಗೆ ಒಂದು ಧೈರ್ಯ ಕೊಡುತ್ತೆ ಹಗೆ ಅವಾಗ ಓ ನಾವು ನ ಅವಾಗ ನೆನಪಾಗುತ್ತೆ ನಾವು ಈ ಸಮಯದಲ್ಲಿ ಹಿಂಗ ಹೋಗಿದ್ರಿ ಈ ತರ ಸಮಸ್ಯೆ ಆಯತ ನಾವ ಎದುರಿಸ್ತಿದ್ರಿ ನಾವ್ ಇವಾಗೂ ಇದನ್ನ ಎದುರ್ರಿಸ್ಬೇಕು ಅಂತ ಮುಂದೆ ನಮ್ಗ ಏನಾದ್ೂ ತೊಂದರೆ ಆ ತಂದ್ರೆ ಆದಾಗ ಇಥರ ಸಮಸ್ಯೆಗಳನ್ನ ಎದುರ್ಸಿದ್ರಿ ಅಂತ್ರ ನಮ್ಮಲ್ಲೇ ಒಂದು ಛಲ ಉಟ್ಕೊಡುತ್ತೆ ಅಂದ್ರೆ ಪ್ರವಾಸ ಹೋಗೋದ್ರಿಂದ ಇದೆ ಆದ್ರೆ ಮನೆಗಳಲ್ಲಿ ಸ್ವಲ್ಪ ಬಿಡಲ್ಲ ಅಷ್ಟೇ
ಹ ಹೌದೌದು ನಾವು ಸ್ವಲ್ಪ ಅಂದ್ರೆ ಅವ್ರಗ ಏನ್ ಭಯ ಅಂತಂದ್ರೆ ಅಯ್ಯೋ ಮಕ್ಳು ಅಲ್ಲಾ ನಾವ್ ಇಲ್ದಿರೋ ಇದ್ರೆ ಹೆಂಗ್ ಕಲ್ಸೋದು ಅವ್ರಿಗೆ ಮತ್ತೆ ಅಲ್ಲಿ ಏನಾದ್ ಆದರೆ ನಮ್ ನಾವವು ಹೆಂಗಿರೋದು ಅಂತ ಅವ್ರು ಬೇಜಾರಾಗ್ತಾರೆ
ಹ್ಮ್ ಹ್ಮ್
ಏನ್ ಮಾಡಕ್ ಆಗಲ್ಲ ನಾವು ಅಂದ್ರೆ ಅವ್ರನ ಒ ಸ ನಾವು ಹೋಗೋದೆ ನಮ್ಗೊಂದೊಡ್ ಸಮಸ್ಯೆ ಆಗಿಡತ್ತೆ ಹೌದು
ಹೋಗಿ ಅಂತ ಅವರು ಹೇಳ್ದಾಗ ನಮ ಸ್ನೇಹಿತರು ಬರೋದಿಲ್ಲ ಅವರು ಬಂದಾಗ ಮನೇಲಿಬೋದಿಲ್ಲ ಆತರ ಸಮಸ್ಯೆಗಳು ಎಷ್ಟೊಂದ್ ಸಲ ಆಗಿರುತ್ತೆ ಮತ್ತು
ಹೌದೌದು
ಅದರ ಆಗಿರುತ್ತೆ ನೀವು ನಿಮ ಜೀವನದಲ್ಲೂ ಈ ತರಿದ್ಯಾಾ ಮನೆಯಲ್ಲಿ ಒಪ್ಪಿದ್ರೆ ಸ್ನೇಹಿತರು ಒಪ್ಪಿರೋದಿಲ್ಲ ಸ್ನೇಹಿತರು ಒಪ್ಪಿದ್ರೆ ಮನೆ ಒಪ್ಪಿರೋದಿಲ್ಲ ಅಂತ
ಹ ಹಾ ಇವಾಗ ಹೆಂಗಂತಂದ್ರೆ ಮನೇಲಿ ಒಕ್ಕುದ್ರೆ ಸ್ನೇಹಿತರೆಲ್ಲಾ ಇಲ್ಲ ನಮ್ಮ್ ಮನೇಯಲ್ಲಿ ಒಪ್ಪಿಲ್ಲ ಅಂತಾರೆ ಅವ್ರ ಮನೇಲಿ ಒಪ್ಪ ಒ್ದಾಗ ನಮ್ಮ್ ಮನೆಗ್ಲ್ಲ ಒಪ್ಪಲ್ಲ ನಮ್ಮ್ನೆಯಲ್ಲಿ ಒಪ್ ಅಲ್ಲಿ ಅವ್ರ ಮನೆಗ್ಲ್ಲ ಒಪ್ಪಲ್ಲ ಅಂದ್ರೆ ಈ ಅದ್ರಲ್ಲಿ ನಮ ಈ ಮನೆಗಳಲ್ಲಿ ಏನಂತಂದ್ರೆ ಈ ಬೆಟ್ಟ ಹೋಗೋ ಜಾಗ ಅಂತೆ ಜಾಸ್ತಿ ದೂರ ಹೋಗೋದು ಈ ಬೆಟ್ಟಗಳಿಗೆ ಹೋಗೋದು ಅಂತ ಜಾಗಗಳಿಗೆ ಪ್ರವಾಸ ಅಂತ ಅಂದ್ರೆ ಅವರು ಕಲ್ಸೋದಕ್ ಸ್ವಲ್ಪ ಜಾಸ್ತಿ ಭಯ ಬೀಳ್ತಾರೆ
ಹಾ ಹೌದ ಹೌದು ಬೆಟ್ಟ ಬೆಳಗೆ ಜಾರಕೆ ತರ ಇರುತ್ತೆ ಅಲ್ವಾ ಒಟ್ಟೆ ಪ್ರದೇಶ ಕಾಡು ಪ್ರದೇಶ ಇರುತ್ತೆ ಹಾಗಕ್ಕೆ ಮನೆಯಲ್ಲಿ ಸ್ವಲ್ಪ ಭಯ ಬಿಡ್ತಾರೆ ಯಾರ ಹೋಗತ್ರೆ ಏನಾಗಬಿಡುತ್ತೋ ಏನಾದ್ರು ಕಾಲ್ ಜಾರಿ ಬಿದ ಬಿಟ್ರೆ ಏನಾಗಬಿಡುತ್ತೋ ಸ್ವಲ್ಪ ಕಷ್ಣ ಪ್ರದೇಶಗಳು ಇರುತ್ತಲ್ವಾ ಸ್ವಲ್ಪ ಕಾಡುಗಳು ಆತರ ಎಲ್ಲಿ ಏನಾದ್ರು ಬದಕ ಆಗುತ್ತ ಅಂತ ಮನೆಗಳಲ್ಲಿ ಪಾಪ ಅವ್ರು ಭಯ ಬೀಳ್ತಾರೆ ಅದನ್ನ ನಾವು ಕಳ್ಸಲ್ಲ ಅಂತ ಬೇಜಾರ್ ಮಾಡ್ಕೊಂತೀರಿ ಅಷ್ಟೇ
ಹ ಹೌದೌದು ಅದು ಅವ್ರ ಭಯ ಅವ್ರದು ಬಟ್ ನಾವ ಏನ್ ಅನ್ಕೊಂತೀವಿ ಅಂದ್ರೆ ಓ ನಾವ್ ಎಲ್ಗೂ ಹೋಗ್ಬಾರ್ದು ಇವ್ ನಮ್ಮನ ಎಲ್ಗೂ ಕಲ್ಸ ಅಂತ ಅ ನಾ್ ಬೇಜಾರ್ ಮಾಡ್ಕೊಂತೀವಿ ಅಂದ್ರೆ ಅವ್ರ ಏನಂದ್ರೆ ಹೋದ್ರೆ ನಮ್ಮ್ಗ ಏನಾಗುತ್ತ ನಮ್ಮ ಮಕ್ಳಗ್ ಏನಾಗುತ್ತೋ ಅಂತ ಅವ್ರು ಭಯ
ಹಾ ಹೌದು ಹೌದು ಅದೇ ಅವರು ಮ ಅವ್ರು ನಮ್ಮ ಮೇಲಿ ಇರೋ ಕಾಳಜಿಗಾಗಿ ಹೇಳ್ತಿದೆ ನಾವವುಯ ನಮ್ಮನ್ ತಡತಿದ್ದಾರೆ ನಮ್ಗೆ ಎಲ್ಗೂ ಹೋಗಕ್ ಸ್ವತಂತ್ರ ಕೊಡುತ್ತಿಲ್ಲ ನಾವ್ ಅನ್ಕೊಂಡು ಅವ್ರನ್ನ ಇದ್ ಮಾಡ್ತಿರ್ತರಿ
ಹ ಹೌದೌದು ನಾವು ಮತ್ತೆ ಅವ್ರ ಮೇಲೆ ಕೋಪ ಮಾಡ್ಕೊಂತೀವಿ ಅವ್ರಿಗೆ ಬೇಜಾರಾಗುತ್ತೆ ರ ಮಾತಾಡ್ತವಿ ಅದೆಲ್ಲ ಒಂಥರ ಅವ್ರ ಬೇಜಾರ್ ಅನ್ಸುತ್ತೆ ಅಯ್ಯೋ ನಮ್ಮ ಮಗು ಹಿಂಗ ಅಂದ್ಬಿಡ್ತಲ್ಲ ನಾವೇನಾದ್ರು ಸಡನ್ ಆಗಿ ಏನಾದ್ರು. ಅವ್ರ ನಮುಗ್ ಕಲುಸ್ತಿಲ್ಲ ಅಂತ ನಾವ್ ಏನಾದ್ರು ಬೇ ಬೇಜಾರ ಆಗೋ ಥರ ಅವ್ರು ಮಾತಾಡ್ರರೆ ಅದಕ್ಕೆ ಅವರು ಸ್ವಲ್ಪ ಬೇಜಾರಾಗ್ ಕಂತಾರೆ ನೋಡಿ ಈ ತರ ಎಲ್ಲ ಮಾತಾಡಿಬಿಟ್ರಲ್ಲ ಅಂ ಅವ್ರ ಕಾಳಜಿ ಅವ್ರದು ನಾವು ಏನಂದ್ರೆ ನಮ್ಗೆ ನಮ್- ಸ್ನೇಹಿತರೊಂದಿಗೆ ಹೋಗೋದಕ್ ಬಿಡ್ಲಿಲ್ವಲ್ಲ ಅಂತ ನಾವ್ ಇದಾಗ್ತೀವಿ.
ಆವಾಗ್ ನಮ್ ನಮಲ್ಲೇ. ಅಯ್ಯೊ ನಾವು ಹೋಗಕ್ ಎಲ್ಲೂ ಬಿಡೋದಿಲ್ಲ ಇವ್ರು ನಮ್ಗೆ. ತಡಿತಿದ್ದಾರೆ ನಮ್ಗೆ ಸ್ವಾತಂತ್ರ್ಯ ಕೊಡುತ್ತಿಲ್ಲ ಅಂತ. ನಾವ್ ಅನ್ಕೊತಿದೀರಿ ಜಾಗ. ಅವರು ಕರ್ಕೊಂಡ್ ಹೋಗೋದಿಲ್ಲ ನಮ್ಮ್ ಸ್ನೇಹಿತರ ಜೊತೆ ನೋಡಕೂ ಬಿಡೋದಿಲ್ಲ. ಅತರ ನಾವ್ ಅನ್ಕೊಂಡಿರ್ ಸರಿ ನೋಡಿ ನೀವು ನಿನ್ ಸ್ನೇಹಿತರ ಜೊತೆ ಹೋಗಿ ಬನ್ನಿ ಮನೇಲಿ ಒಪ್ಪಿಸ್ಕೊಂಡ ಹೆಗಿರುತ್ತೆ ಪ್ರವಾಸಗಳೆಲ್ಲ ಸರಿನಾ.
ಅಷ್ಟೇ ಆಯ್ತು ಹ್ಮ್ ಸರಿ ಆಯ್ತು ನೀವು ಅಷ್ಟೇ ಹ್ಮ ಆಯ್ತು.
ಹ್ಮ